ಹಲೋ ಏನ್ ಮಾಡ್ತಿದ್ರಿ ಕೆಕ ಹ ಏನಿಲ್ಲ ಚನೆ ಹಾಗೆ ಮರಿದ್ದವಿ ಊಟ ಆಯ್ತಾ ಬ ನ ಬ ಊಟ ಆಯ್ತು
ಆಯ್ತ್ ನಿಮ್ದು
ಹಾ ನಮ್ದು ಆಯ್ತು ಏನ್ ಊಟ ಮಾಡಿದ್ರಿ
ಅಲ್ಲ ಸಂಭತ
ಹ ನಾವು ಕೂಡ ಅನ್ನ ಸಾಂಬಾರು ಮತ್ತೆ ಏನ್ ಸಮಾಚಾರ
ಏನ ಇಲ್ಲ ನಿನ್ಗೆ ಹೇಳ
ಆ ನೀವೇ ಹೇಳ್ಬೇಕು ಒಂದ ಎನ ಕಪ್ಪ ಮತ್ತೆ ಹೇಗಿತ್ತು ಇವತ್ತು ನಿಮ್ಮ ದಿನ ಹ
ಮತ್ತೆ ಇವತ್ತು ತುಂಬಾ ಮಲಗಿದ ನು ಏನೋ ಕೆಲ್ಸಾನೆ ಮಾಡಿಲ್ಲ
ಹೌದಾ ಗ ಹ್ಮ್ ಮತ್ತೆ ಅಡಗೆ ಎಲ್ಲ ಮಾಡಕ್ ಬರುತ್ತಾ ನಿಮಗೆ
ಹಾ ಬರತೀನಿ ನಿಮಗೆ
ನಮ್ಗೆ ಸ್ವಲ್ಪ ಸ್ವಲ್ಪ ಅಡಗೆ ಎಲ್ಲ ಮಾಡಕ್ ಬರುತ್ತೆ ಸ್ವಲ್ಪ ಸ್ವಲ್ಪ ಅಡಗೆ ಮಾಡ ಇೇ
ಸ್ವಲ್ಪ ಸ್ವಲ್ಪ ಅಂದ್ರೆ ಏನ ಬರುತ್ತೆ
ಅಂದ್ರೆ ಸ್ವಲ್ಪ ಇದು ಮ್ಯಾಗಿ ಬರುತ್ತೆ ಟೀ ಬರುತ್ತೆ ಕಾಫಿ ಬರುತ್ತೆ ಅವ್ಲಕ್ಕಿ ಮಾಡ್ತೀನಿ ಚಿತ್ರಾನ್ನ ಮಾಡ್ತೀನಿ ಅನ್ನ ಮಾಡ್ತೀನಿ, ಈ ತರ್ದು ಬರುತ್ತೆ ನಿಮ್ಗೆ ಕೇಳ್ಸಬೇಕ ಮಾ ಕಳ್ ನಿಮ್ಗೆ ಯಾವ್ತರ ಅಡುಗೆ ಮಾಡಕ್ಕಬರುತ್ತೆ
ಅ್ರ ಇಲ್ಲೇ ಕಲಿಬೇಕು
ಆಯ್ತ ಹೋಗೋ ಆಯ್ತು ನಿಂದ ಮತ್ತೆ ಎಲ್ಲಾದ್ರೂ ಪ್ರವಾಸಕ್ ಹೋಗಿದ್ರಾ ನಾನು ಇವಾಗ ಸದ್ಯಕ್ಕೆಲ್ಲ ಹೋಗಿಲ್ಲ ನಾನು ಸ್ವಲ್ಪ ದಿನ ಇಲ್ಲೇ ಆಚೆ ಹೋಗಿದ್ದೆ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿ ಇ್ದ ಸುತ್ತಾಡಿ ಇರೋದೆಲ್ಲ ನೀವೆಲ್ಲಾದೂ ಆಚೆ ಹೋಗಿದ್ರಾ
ಒ ಶ
ಕೇಳಿಸ್ತಿಲ್ಲ ಹಲೋ ಹಾ ಇವಾಗ ಕೇಳಿಸಸ್ತಿದೆ ಹೇಳಿ ಇವಾಗ ಕೇಳಿಸತಿದೆ ಹೇಳಿ
ಅದೇ ನಮ್ದು ಪರೀಕ್ಷೆ ಇತ್ತು ಅದು ನಾವ ಎಲ್ಲಿ ಹೋಗ ನಾನು ಎಲ್ಲೂ ಹೋಗ್ಲ ಇಲ್ಲ
ಅದಲ್ಲ ಓದಲಿ
ಹ ಮತ್ತೆ ದಿನಾನೆಲ್ಲ ಹೇಗ್ ಕಳದ್ರಿ
ನಿದ್ದೆ ಮಾಡಿಕೊಳ್ಳಳ ಇವತ್ತು
ಹ
ದಿನ ಪೂರ್ತಿ ನಿದ್ದೆ ಮಾಡಿ ಕರೆದಿದ್ದೇನೆ
ನಾನಾ ನಾನು ಏನು ಮಾಡಿಲ್ಲ ಇನ್ನು ಮಾಡ್ತಾ ಎಳ್ಬೇಕು
ಮತ್ತೆ ಏನು ಮಾಡತಿದಿರಾ ಈಗ
ಏನಿಲ್ಲ ಸುಮ್ನೆ ಹಾಗೆ ಕೂತಿದ್ದೆ ನೀವು
ರಾಮಿಸ
ಹೌದಾ
ಹಾಡು ಕೇಳುತ್ತಾ ಕೂತಿದೀನಿ
ಹೌದಾ ನಾನು ಸುಮ್ಮನೆ ಕೂತಿಸಿ ಯಾವ್ತರ ಹಾಡು ಕೇಳ್ತೀರಾ ನೀವು
ಮೃದುವಾದ ಹೇಳ್ತೀನಿ
ಹೌದಾ ನನಗೆ ನಂಗೆ ಎಲ್ಲ ಆ ತರ ಹಾಡು ಇಷ್ಟ ನಂಗ ಹಾಡು ಕೇಳೋದಂದ್ರನೆ ತುಂಬಾ ಇಷ್ಟ ನಾನ್ ಯಾವಾಗ್ಲೇ ಬೇಜಾರಾಗ್ಲಿ ಖುಷಿ ಆಗ್ಲಿ ಯಾವಾಗ್ಲೂ ಹಾಡ್ ಕೇಳ್ತೀನಿ ಹಾಡ್ ಕೇಳ್ತಾ ತುಂಬಾ ಕೆಲ್ಸಗಳನ್ನ ಮಾಡ್ತೀನಿ ಕೆ ಹಾಡ್ ಕೇಳ್ತ ಕೇಳ್ತ ಕೆಲ್ಸ ಮಾಡಿ ಹೇಗೆ ಕೆಲ್ಸ ಮುಗೀತ ಅನ್ನೋದೇ ಗೊತ್ತಾಗಲ್ಲ
ಹೌದು
ನಿಮ್ಗೆ ಯಾವಾಗಾದ್ರೂ ಈ ತರ ಅನುಭವ ಆಗಿದೆನಾ
ಹಾ ಅಂದ್ರೆ ನಾನು ತುಂಬಾ ಬರಲಿ ಕಭ ಇರುತ್ತಲಾ ಅವಾಗ ಕಿವಿಲ್ಲಿ ಏರ್ಫೋನ್ಸ್ ಹಾಕ್ ಕೊಂಡು ಹಾ ಕೇಳ್ತಾ ಬರತೀವಿ ಅವಾಗ ಎಲ್ಲಾ ಜಲ್ದಿ ಜಲ್ದಿ ಆಗುತ್ತೆ ಕೆಲಸ
ಹಾ ಹೌದು ತುಂಬಾ ಸತಿ ಈ ತರ ಪ್ರಯತ್ನ ಮಾಡಿದೀರ ಅಥವಾ ಯಾವಾಗ್ಲ
ನಾನ್ ಯಾವಾಗ್ ನಾವ ನಾನ್ ಯಾವಾಗ್ಲೂ ಯಾವಾಗ್ಲೂ ಹಾಗೆ ಬರುೀತೇನೆ ನಾನು ಅದಕ್ಕೆ ತಾನೆ ಬರತೀನಿ
ಬರಿಯೋದಿದ್ರೆ ಮತ್ತೆ ಮಾದ್ರೂ ಕೆಲ್ಸ ಇದ್ರು ನಾನ್ ಹಾಡ್ ಹ ಚಿನೇ ಕೆಲ್ಸ ಮಾಡ್ಲಿಕ್ಕೆ
ಮತ್ತೆ ನಿಮ್ಗೆ ಯಾವ ಹಣ್ಣಂದ್ರೆ ತುಂಬಾ ಇಷ್ಟ ಆಗುತ್ತೆ
ಹ ಹಣ್ಣಂಗ ತುಂಬ ಇಷ್ಟ
ನನ್ಗೂ ಎಲ್ಲಾ ಹಣ್ಣ ಕಾಲೆ ಆದ್ರೆ ಇದು ಪಪ್ಪಾಯ ಈ ತರದ ಏನು ಇಷ್ಟ ಆಗಲ್ಲ ನಿಮಗು ಇಷ್ಟ ಆಗುತ್ತೆ
ಹಾ ಇಷ್ಟ ಆಗುತ್ತೆ ನ ಪಪ್ಪಾಯ ತಿಂತ
ಆ ಎಲ್ಲ ಫ್ರೂಟ್ಸು ತಿರ್ತಿ ನಾನು ಈ ತರ ಅದೇ ಬೇಕಲ್
ಅ ಹ ಹೌದಾ ಹೌದು ನೀವ್ ಹೇಳುದು ಸರಿ ಬಟ್ ನಾನ ಏನಂದ್ರೆ ನಂ ಇಷ್ಟ ಆಗಲ್ಲ ಪಪ್ಪಯ ಯಾವದೆಲ್ಲ ಜಾಸ್ತಿ
ಹ್ಮ್ ಬಟ್ ಯಾವಾಗಾದ್ರೂ ಒಮ್ಮೆ ಆದ್ರೂ ತಿನ್ಬೇಕದನ್ನ ಅಂದ್ರೆ ಒಂದ್ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು ಅಲ್ಲ ಒಂದೊಂದು ಫ್ರೂಟ್ ಒಂದೊಂದು ಫ್ರೂಟ್ ಒಂದೊಂದು ಕೋಡ್ ಅಲ್ವಾ ಅದಕ್ಕೆ ತಿನ್ಬೇಕು ಯಾವಾಗಾದ್ರೂ ಒಮ್ಮೆ ಆದ್ರೂ ತಿನ್ಬೇಕ
ಹ್ಮ್ ಮತ್ತೆ ನಿಮ್ಗೆ ಯಾವ್ಯಾವ ಹಬ್ಬ ಅಂದ್ರೆ ಎಲ್ಲಾ ಇಷ್ಟ ಆಗತ್ತೆ
ಹಬ್ಬಾ ಅಂದ್ರೆ ಎಲ್ಲಾ ಹಬ್ಬ ಇಷ್ಟ
ಅದೇ ಬ್ಯಾತ ಅದ ನೀನ್ ಯವತ್ನ ಇಡ್ಲಕ್ ಆಯ್ತಿದ್ದಿಲ್ಲಲ್ಲ ಹೌದಾ ಯಾಕೆ ದೀಪಾವಳಿ ಅಂದ್ರೇನೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನಿರ್ಬೀ ಹತ ಹಗಡೆ
ಅ ಮನೆಯದೆಲ್ಲಾ ಉಂಡಿ ಈ ಮಾಡ್ತಾರ ಸ್ವೀಟ್ಸ್ ಎಲ್ಲ ಮಾಡಿ ಎಲ್ಲರಿಗೂ ಹಂಚಿ ತುಂಬಾ ಚೆನ್ನಾಗಿರ್ತ್ತಪ್ಪ ನಿಮ್ಗೆ ಯಾವ್ದಿಷ್ಟ ಅಪ್ಪ
ನನ್ಗೆ ಎಲ್ಲಾ ಹಬ್ಬಾನೂ ಇಷ್ಟ ಆಗುತ್ತೆ ಎಲ್ಲಾ ಹಬ್ಬದಲ್ಲೂ ಮನೆಯವರೆಲ್ಲಾ ಸೇರಿ ಆಚರಣೆ ಮಾಡ್ತೀವಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದ್ ಸಮಯ ಸಿಗ್ಲತ್ತೆ ಅಲ್ಲ ಸಿಕ್ಕತ್ತೆ ಎಲ್ರ ಜೊತೆ ಸಮಯ ಕಳಿಯಕ್ಕೆ ಮತ್ತೆ ನೀವು ಓದ್ತಿದ್ದೀರಾ ಕಾಲೇಜ ಅಲ್ಲಿ ಅಥವಾ ಕೆಲ್ಸ ಮಾಡ್ತಿದ್ದೀರಾ ಹ
ಹತಿದ್ದೀ ನೀವು
ಹಾ ನಾನು ಓದ್ತಿದ್ದೀನಿ ಹೇಗೆಲ್ಲ ಇದೆ ನಿಮ್ಮ ಕಾಲೇಜ್ ನ ನೆನಪುಗಳು
ಚೆನ್ನಾಗಿದೆ ಇನ್ನುೂ ಕಲಿತಿದ್ದೀನಿಲ್ವಾ ಇನ್ನುೂ ಮೆಮರೀಸ್ ಮಾಡ್ಬೇಕು
ಅಂದ್ರೆ ನನ್ಗೂ ಸೇಮ್ ನಿಮ ತರಾನೇ ಆದ್ರೆ ಇವಾಗ ಕಾಲೇಜ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅ ಮತ್ತೆ ಕಾಲೇಜಿನ ದಿನಗಳು ಮತ್ತೆ ಯಾವತ್ತೂ ವಾಪಸ್ ಬರ್ಲಾ
ಹ್ಮ್
ಎಷ್ಟೊಂದೆಲ್ಲ ನಮ್ಗೆ ನೆನಪುಗಳು ಸಿಗುತ್ತೆ ಕಾಲೇಜ್ ದಿನಗಳಲ್ಲಿ ಅಲ್ಲಿ
ಹ್ಮ ಹ್ಮ್ ನಿಮ್ ಗೆಳೆಯರ್
ಎಷ್ಟೊಂದ್ ಜನ ನಮ್ಗೆ ಗೊತ್ತಾಗ್ತಾರೆ ಎಷ್ಟೋ ಜನಕ್ಕೆ ನಾವು ತುಂಬಾ ಹತ್ರ ಆಗ್ತೀವಿ ಅವರು ನಮಗ್ ತುಂಬಾ ಹತ್ರ ಆಗ್ತಾರೆ ನಿಮ್ಗೆ ನಿಮ್ಗೆ ಹೇಗ್ ಅನ್ಸಿದೆ ನಿಮ್ಮ ಕಾಲೇಜಿನ ದಿನಗಳು
ನಾನ್ ಕಾಲೇಜ್ ಹೆಚ್ಚಾಗಿ ಹೋಗೋದಿಲ್ಲ ಯಾಕಂದ್ರೆ ನನ್ಗಷ್ಟು ಗೆಳೆಯರಿಲ್ಲ ಕಾಲೇಜ ಅಲ್ಲಿ ಒಂದು ಇಬ್ಬರು ಇದ್ದಾರೆ ಅಷ್ಟೆ ಹ ಯಾವಾಗ ಆದ್ರು ಅವುರು ಯಾವಾಗ್ ಹೋಗ್ತಾರೆ ಅವಾಗ ಅಷ್ಟು ಹೋಗಿ ಬರೋದು ನಿಮ ನಿಮ್ ಗೆಳೆಯರ್ ಬಳಗ
ಹೌದಾ ನಮ್ದು ತುಂಬಾ ಚೆನ್ನಾಗಿದೆ ನಾವೆಲ್ರೂ ಒಟ್ಟಿಗೆನೆೇ ಇರ್ತೀವಿ ಒಟ್ಟಿಗೆ ಸಮಯ ಕಳಿತೀವಿ ಎಲ್ಲಿ ಹೋದ್ರುೂನು ಒಟ್ಟಿಗೆ ಹೋಗ್ತೀವಿ ಹಾಗೆ
ಹ್ಮ ಹ್ಮ
ಮತ್ತೆ ಹೇಳಿ ನಿಮ್ಗೆ ಯಾವ ತರ ತಿಂಡಿ ಎಲ್ಲಾ ಇಷ್ಟ ಆಗತೆ
ತಿಂಡಿ ಅಂದ್ರೆ ನಂಗೆ ಎಲ್ಲಾ ತರದ್ ಇಷ್ಟ
ಅಂದ್ರೆ ಈ ತುಂಬಾ ಯಾವ್ದಿಷ್ಟ ಆಗತ್ತೆ ನಿಮ್ಗೆ
ಮಸಾಲೆ ದೋಸೆ ತುಂಬಾ ತಿಂತಲ್ಲ ಮಸಾಲೆ ದೋಸೆ ಇಷ್ಟು
ಹೊ ಹೌದಾ ಮತ್ತೆ ಯಾವ್ಯಾವ್ ತರ ತಿಂಡಿ ನಿಮ್ಗೆ ಸಿಹಿ ತಿಂಡಿಗಳು ತುಂಬಾ ಇಷ್ಟನ ಖಾರ ತಿಂಡಿಗಳು ತುಂಬಾ ಇಷ್ಟನ ಯ
ಹ್ಮ್ಹ
ಆ ನಂಗೆ ಖಾರ ಸಿಹಿ ಎರಡು ಸಮವಾಗಿನೇ ಇಷ್ಟ ಆಗ ಆಗತ್ತೆ
ಹ್ಮ
ಮತ್ತೆ ಹೇಳಿ ಏನಾದ್ರು ದಿನ ಎಲ್ಲಾ ಹೇಗಿತ್ತು ಇವತ್ತಿನ ದಿನ ಚೆನ್ನಾಗಿತ್ತಾ
ನಿಮ್ದುು
ಆ ನಮ್ದು ಕೂಡ ಚೆನ್ನಾಗಿತ್ತು ಚೆನ್ನಾಗಿ ದಿನ ಇತ್ತು ದಿನ ಎಲ್ಲ ತುಂಬಾ ಚೆನ್ನಾಗ್ ಶುರುವಾಯ್ತು ಹ ಬೆಳಿಗ್ಗೆ ನಮ್ಗೆ ತಿಂಡಿಗಂತ ದೋಸೆ ಮಾಡಿದ್ರು ದೋಸೆ ತಿಂದ್ವ ನೀವೇನ್ ತಿಂದ್ರಿ ಬೆಳಿಗ್ಗೆಯಿಂದ
ನನ್ ಬೆಳಿಗ್ಗೆಯಿಂದ ರೊಟ್ಟಿ ಪಲ್ಯ ತಿಂದೆ
ಓಹ ನಿಮ್ಮ ನಿಮ್ಮ ಜಾಗದಲ್ಲಿ ಅದು ತುಂಬಾ ಪ್ರಸಿದ್ಧವಾದ ತಿಂಡಿನ
ಹೌದು
ಹೇಗ್ ಮಾಡಕ ಬರತ್ತೆ ಅಂತ ನಿಮ್ಗ್ ಗೊತ್ತಾ
ನಮಗೆ ಗೊತ್ತಿಲ್ಲ ಜೋಳದಿಂದ ಮಾಡ್ತಾರೆ
ಹೌದಾ
ಹ್ಮ್ ಜೋಳ ಬೀಸ್ಕೊಂಡ್ ಬಂದು ಅದನ್ ಹಿಟ್ ಮಾಡಿ ಹಿಟ್ಟಿಂದ ಹಿಟ್ ನಾದಿ ಆಮೇಲೆ ರೊಟ್ಟಿನ
ನೀವ್ ಯಾವತ್ತಾದ್ರೂ ಅದನ್ನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀರಾ
ನಮ ಮಾಡಿಕ್ಕೆ ಬರುತ್ತೆ
ಓ ನಿಮಗ್ ಬರತ್ತಾ
ಬತೆಿದ್ದ
ಓ ಹೌದ ಮತ್ತೆ ಮಳೆ ಅಂದ್ರೆ ನಿಮ್ಗೆ ಇಷ್ಟ ಆಗತ್ತಾ
ಹ ಇಐಶಾಆಗುತ್ತೆ ನಿಮ್ಗೆ
ಆ ನಂಗು ಇಷ್ಟ ಆಗತ್ತೆ ಆದ್ರೆ ತುಂಬಾ ಎಲ್ಲೂ ಸುತ್ತಾಡಕ್ ಆಗಲ್ಲ ಮಳಲಿ ಅದನ್ನ ಬಿಟ್ರೆ ಮಳೆ ಅಂದ್ರೆ ನಂಗೆ ಇಷ್ಟ
ನಿಮ್ ಜೊತೆ ಮಾತಾಡಿ
ವಯಸ್ಯ ಒಂದ ಹಾ ನನ್ಗೂ ಕೂಡ ನಿಮ್ಮ ಜೊತೆ ಮಾತಾಡ ತುಂಬಾ ಖುಷಿ ಆು
ಎಲ್ಲ